ಹಲೋ ಶಗ ಹ ಭಶಣ ಅಡಿ ಅಲ್ಲ ಭ ಇಪ್ಪ ಮತ್ತೊಂದು ಅಡಚ
ಕ ಎ ಮಾಡ
ಏನಲ್ಲ ಸುಮ್ ಕೂತಿದೆ ನೋಡ
ಹ್ಮ ಹ ತಳಾವೋಗ ಬಡ ನಿಿಧರಲೆ ಹೋಗ
ಹ್ಮ್ ಗೊತ್ ನಡದಾರ ಚಿಕ್ಕ ಅಂದ್ರ ಗೊತ್ಡದು ಕರೆ ಕರೆ ಮತ್ತೆ ಮತ್ತೆ ಅಳ್ಸ ಡಿಂಗಗೆ ನೋಡಿ ಲಿಂಗಡಿ
ಎರ್ಲ್ಲ
ಈಗ ರೂಮ್ ಎಕಡೆ ಇಟ್ಟಿದ್ದಾವ ರೂಮ್ ಎ ರೂಮ ಕೊಠಾಡಿ ಕೊಠಡಿ
ನೆಟ್ವರ್ಕ್ ಬತ ಅರ್
ಹ್ಮ್
ಹ
ಡೂಂಡ ಇಷ್ಟ
ಹ್ಮ
ನೋಡ್ ಹೋದ್ರ ಎಲ್ಲ ಆಯ್ತ ನೋಡದ ನೋಡ್ರಿ ನಡಿ
ಹೌದು
ಬಬಾ ಮುಚೆಲಗತ್ ಭಾವ ಹೊಲ್ಲ ಹೋಗ ರೆಡಿ ತರ ನಡುುವ ಅಲ್ಲೇ ಅಲ್ಲಿ ಕೀಲಿ ಹಾಕ್ತಾರ ನಡು
ಬಲತ್ತ ನ ನತಿ ಕಲ್ಲಿನ್ಕ್ತ ಬ
ಹೌ
ಹ ಹೇಳ್ಂ ಹೇಳ್ೊಂಡರು ಹ
ಮತ್ತೇನ್ ಮಾಡಡುವ
ಮತ್ತೆಲ್ಲ ನೀಡಿ ಹೋಗಬೇಕಪ್ಪಾ
ಏನ ಇಲ್ಲಪ್ಪಾ
ಹಾ ಮತ್ತೆ ಯಾಕೆ
ಹ್ಮ
ನಾಶ್ತಾ
ಮಾಡದಾ
ಹಾ ಏನ್ ಮಾಡ್ದಿ
ಅದ ಇದು ಕೊಟ್ಟ ಸರಿ
ಹ್ಮ ಓ ಗೊತ್ತಲ್ಪಾ ದುಫಿ ಶಾಮ ರವ ನು
ಪುರಿ ಪುರಿ ಕೊಟ್ರೆ ನಷ್ಟ
ಪಬ್ಬ್ಬ್ ಪೂರ್ಯ ಆ್ ಪುರಿ ಗುಂಡ ಕಿದ್ದ ಏನ್ ಹೆಂಗಿದ್ದು ಗೋಲ್ ಕಿದ್ದು
ತರಿ ಅ ಹ
ಧೂಮಾ ಧೂಮಸ್ರಮ ಮತ್ತೆಲ್ಲ ಪುರಿ ಗುಂಡಗಿದ್ ಏನ್ ಹೆಂಗ್ದು
ಏ ಅಮಷತ
ಹ್ಮ್ ಆಳ ದ ಬ ಹಾ ಏನು ಏನ ಬರ ನಾವು ತರ್ಬವಿ ಹಾ
ಆ
ಈಏನ್ಲ್ಲ ತರ್ತಾಗಲ್ಲ ಅದು ಕೇಳಲ್ದ ಈ ಹ ಈ ಕೇಳತು ಕೇಳತ್
ಬಾಯ ಜಲ್ಡಿ ಬಾ
ಅದೇ ಅದೇ ಏನು ಹೇಳೋದಲ್ಲ
ಇದು ನಿಮಗೆ ಇವರು ಕರೆದಿರತ್ತ ಶಿಕ್ಷಕರು
ಯಾಕ ಎದ ಕರ್ದ ಅವರು
ನಿಮ್ಮ ಕರ್ದಿರಂತಲ್ಲ ಯಾಕು
ಹ
ನಿಂಬಲ್ಲಿ ನಾಳೆ ಏನ
ಹೌದು ಅಲ್ಲಿ ಊಟದ ಊಟದ ಸದ್ದು ನಮ್ಗೆ ಯಾವ್ದಲ್ಲ
ಟಾ
ಹ್ಮ್ ಎಲ್ಲಾ ಅಡಗ ಇಡ ಮಾಡದ ನಡತನ ನಮ್ದೇ ಎಲ್ಲ ಬಡ ಬಾಯ ಹಕೊ ನಾವೇ ಬಾ ಬಾಬಿ ನೀನು ಚಪ್ಪಲ ಕಮ್ಮಂದಲ್ಲೇ
ಹ್ಮ್ ಹಾಗಗಮಾರ ಹಗಮರ್
ಕ್ರಾಕ್ಸ್ ನನು ಕ್ರಾಕ್ಸ್
ಅಡುಗೆ ಮಾಡ್ತ್ರ್ನು
ಇದು ಶಾಂಗಿಪೇಟ್ಟ ಇದು ಇಲ್ಲ ಗ ಗೋಲ್ ಬಜಿ ಗುಂಡ ಬಜಿ ಗುಂಡಬಜಿ
ಯಾರ ಮಳೆ ಮಾಡ್ಲತ್ತನ
ಹೌದುಟ ಏ ಸಮಮ್ಮುನ್ ಚಪ್ಪಲ್ ಏ ಏ ಸಮೂಹ ಚಪ್ಪಲ್ ಬಿಟ್ಟ ನೋ ಮತ್ತ ಮಲ್ಲ ಮಲ್ಲ ಗಡ್ಡಾಡಿ ಮಲ್ಲು ಗಡ್ಡಾಡಿ
ಹ ಭಾರಿ ಅಸ
ಹ ಏ ಮನ್ಷ್ಯ ಏಕ್ ನಂಬರ್ ಮನ್ಷ್ಯ ನಿನ್ನಾಗ ಹೇರ್ತನೋ ಗುಣ ಇಲ್ಲ ಒನ್ ಮತಕ್ಕ ನಿಸ್ವಾರ್ಥಿ ಇಲ್ಲ ನಿನಗ್ ನನಗ್ ಹೇಳ್ತಾನೋ ಗುಣಾವನ್ ಅಂತಕ್
ಮಾಡ ಹೆಲ್ತ್ ಏ ತಗದ ಹಾ
ಮನ್ಷ್ಯ ಯಾರಲ್ ನೋಡಪಾ ಇ ಮೆ ಇ ಮಲ್ಯನಂಗ ಮ ಮ ಮಲ್ಯಾಗ ಮಲ್ಲಯನ ಅ ಇನ ಗುಣಾವ ನಂಂಬರ್ ಮನುಷ್ಯ ಮಾಡ
ತೋರಿಸುದಣ ಮತ್ತಿದ ಕೂಡ
ಹೊಡ್ತ ಅಲ ಹ್ಮ್ ಹ್ಮ್ ನಾವೇನು ಹೊುಡತಿೇವ ಇನ್ನನು ಮಲ್ಲುಕ್ ಗಡ್ಡಾಡಿ ಮತ್ರ ಶ ಶಿವ ಅವ್ರೆ ನಿಮ್ ನಿಮ್ ಹೆಸರು ಶಿವ ಅಂತ ಹೆಂಗ್ ಬಿತ್ರಿ ಶಿವ ನಿಮ್ ನಿಮಲ್ ಪಾರ್ವತಿನ ಏನ್ರೀ
ಅರ ದಿನಂ ಪ್ಲಾಸ್ಗಳ
ಹಳ್ರಿ
ಹ್ಮ್
ಇದು ಇೊ ಲೋ ಮಾಡ್ರಿ ಅಕ್ಕಿ ಮುಂದ್ ಇಟ್ಟು ಪ್ರೀತಿ ಮಾಡ್ರಿ
ಬಬಳ
ಹ ಮಾ ಮಾಡ್ರೆ
ಇದು ಇದಕ್ ಬರ್ತೇನು ಶಿಬಿರಕ್ಕ
ಶಿಬಿರ ಬ್ಯಾಡ ಉಪಾ ನೀವ ಮಾಡ್ರಿ ಶಿಬಿರಕ್
ನೀ ಅಬ್ಬ ನಿಮ್ದು ಇದು ಗುರಿ ಇಂತ ಎನ್ ಸಿ ಸಿ ಸಿ ಬಿರಕ್ ಹೋಗೋದು ಎನ್ ಸಿ ಸಿಿದಾಗ ಸೇರೋದು
ಏನ್ಲ್ರಿ ಗುರಿಯಲ್ಲ ಏನಲ್ಲ
ಹ್ಮ್
ಆ ಕಡೆ ಹೋಗೋಣ ಮಲ್ಲಯ ಕೆಳಮಲೆ ಮಲ್ಲಯ ಯಾರುಮೀಡಮ್ರೀ
ಈ ಕಡೆ ಹೋಗಣ ಇಡಂತಾ
ಹ್ಮ್
ನೀ ಬರ್ತಿಲ್ಲ ನಾನೀ ಒಬ್ಬರಾನಬಾ
ಬೇಡ ನಿಮ್ ಬಾಸ್ ಕೂಡ ನೀರ್ ಇರ್ತ್ತಲ್ಲ
ಅಂದ್ರೆ ನೀ ನಿಮ್ಮ್ ಬಾಸ್ ಕೂಡ ಇರ್ತೀಯೇನ.
ಇಲ್ಪಾ ನ ಯಾರುಗೂಡನಾರಲ್ಲ
ಒಬ್ಬನೇ ಇರಬೇಕಂತೀನಿ ಕೇಳ್ತೀನಿ ಶ್ಯಾಮರಾವ್ ಸ್ಕೂಲ್ಕರಣಿ ಪ್ರೊಫೆಷನಲ್ ಡಿಗ್ರಿ ಅಂತ ಹೇಳಕಿಸಿಂದ ಒಮ್ಮ್ನ ಇರ್ಬೇಕನತ್ತ ನೋಡಿ ಸರ್ ಸರ್ ದಿಸ್ ಇಸ್ ದಿಸ್ ಇಸ್ ಪ್ರೊ ಪ್ರೊಫೆಷನಲ್ ಡಿಗ್ರಿ ನಾನು ಬೇಕಾಯತ್ಲೇನೆ ಒಬ್ನೇ ಇರ್ಬೇಕಂತೀನಿ. ಸರ ಯಾರ್ದುಡ್ನ್ನಾ ಗಿರ್ಬೇಕನ್ನನ ಹೇಳ್ತನ ನೋಡಿ.
ನಮ್ಮ ಭಗವಂತರ ಏನ್ ಭಾಷಣ ಮಾಡನ ಗೊದ್ಸ
ಹ್ಮ್
ಎಲ್ಲರು ಪೂರಾ ಮೆಚ್ಚಿ ಹಿಂಗ ಎದ್ದನಿಂತ ಚಪ್ಪಾಳೆ ಬಡದರು.
ಅಬ್ಬಾಬ್ಬಬ್ಬಬ್ಬಬ್ಬಬ್ಬಬ ಹಾ ನಿಮ್ ಇವನಿಂಗ್ ಭಾಷೆ ಬಡದ್ರತ್ತಾಲ್ಲ.
ಹ್ಮ್ ಅವನಿಗೂ ಬಡದ್ರ ಅವ್ನಿಗೊ ಬಡದರು ಅಲ್ಲಿ ನಿಮ್ಮ್ವ ಅಂತ ನಿಂಗೆ ಅಂದ್ರನು ಅದು
ಕರೆ ಕರೆ ನಿಮ್ಹೋಗಂದ್ರು
ಹ್ಮ್ ನೀನೇ ಮಾತಿಲ್ಲ ಚಿಕ್ ಚಿಕ್ ಚಿಕ್ ಚಿಕ್ ಚಿಕ್
ನಾ ಮಾಡಿಲ್ಲ ಚಿಕ್ ಚಿಕ್ ಚಿಕ್ ಚಿಕ್ ಚಿಕ್ ನಿಮ್ಮವ್ವ ಮಾಡಿದ್ಲು. ಏ ಹೊಡವೊ ನಿನ್ ಕೊಡಿನಿ.
ಹೂಡಾದೆನಾ ಮತ್ತೇನ್ ಹೊಡ್ದಂತಿ ಹೊಡದೇನ ಹೋಗಿ.
ನ್ ಮಾಡಕ್ ಬರ್ಲಿ
ಹೋಗಿ
ಮನುಷ್ಯ ಟೀಕಿಲ್ಲ ಅರೂ ಟೀಕಿಲ್ಲ ನಿನ್ನಟೇನಿಲ್ಲ ಗುಡಿ
ಇವೊ ಪಟ್ಕನ ಹೇಳ ಎಲ್ಲಿಡೊಮ ರೂಮ ತಳಗ ಮ್ಯಾಗ ಎಲ್ಲಿ
ಮ್ಯಾಗ ಮ್ಯಾಗಡೆನೋದ ಈಗ ಅ ಇವರು ಎರಡು ಎರಡನೇ ತರ ಎರಡನೇ ವರ್ಷದವರು ಮುಗುಸ ಹೋಗ್ಯಾರಲ್ಲ. ಅವರು ಬ ಅವ್ರು ಬಂದ್ರ ಅಂದ್ರ ಇಲ್ಲ ಮ್ಯಗ ಇರ್ತಿವಿ ಮ್ಯಗ ಇರ್ತಿವ ಅಂತಾರ ಅವರು
ಹ್ಮ್
ಅವ್ರು ಬರಾಕಿನ ಹೋಗಬಿಡಮಿ
ಹ್ಮ್ ಮೇಲೆ ಹೋಗಕುತ್ತುಬಿಡಾಮಲ್ಲಿ
ಮೇಲಹೋಗಕುಟ್ಟುಬಿಡಮ ಅವರು ಸಾಮ್ರಾಜ್ಯ ಹೇಳಾನೆ
ನೀ ಹಾ ಹಾ ಶಿಕ್ಷಕರೀಗೆ ಹಾ
ಹೇಳ್ಕೆ ಇಲ್ರಿ ಶಿಕ್ಷಕರೇ ನಾವ್ ಮಾಗ ಇರ್ತೀವಿ. ನಮಗ್ ಮ್ಯಾಗಬೇಕು.
ಹಾ ಹಾ ಅಂಗೆ ಹೇಳ್ಬಿಡಾಮ ಹಾ
ತಳಗರದ ಬೇಡ ತಳಗಿದ್ರ ಅದು ಟವರ್ ಕಂಬದು ನೆಟ್ವರ್ಕ್ ಬರ್ಲ್ಲ
ಹ ಹಾ ಅದು ಅದು ಹೊಗಲ್ ಬಿಡು ಏನ ಕೇಳ್ಬೇಕಕ್ಂತಿದೆ ನೀ ನಾನ್ ನಿನು ಸಾಮಾನನ್ ಕಮ್ಮ ಅದವು ಸ್ವಲ್ಪ ನೀ ಜಾಗ ಇಡಿ ಪಟ್ಟ ನೇ ಹೋಗಿ ನಾನು ಬರ್ತನಿ ನಿನ್ ರೋಮ್ನಗೆ
ಹ್ಮ್ ಆಯ್ತಾ
ಎಟಲಿ ನಿಮ್ ಇವ್ರ ಬಳಿ ಹೋತಪ್ಪ ಅಲ್ಲ ಲಾಷ್ಟಿಗೆ ಲಾಸ್ ನಿಮ ಇವರ್ ಬಲಿ ಹೊತ್ತಿ
ತಿರ್ಲಿಲ್ಲ ನನ್ನ ನಾ ಒಬ್ಬನ ಇರ್ತ ಇಲ್ಲಾಂದ್ರ ನಾ ನಮ ಕಾರ್ಯ
ನಲ್ಲಿ ಹೆಂಗ ಬರ್ತವ ನೋ ಬ್ಯಾಗ ಹೆಂಗ ಬರ್ತವ ಕಾರ್ಯ ಬಟ್ ಕಾರ್ಯ ಇಲ್ಲಾಂದ್ರ ಇದು ಕಾರ್ತಿಕ ಇಲ್ಲಾಂದ್ರ ಪ್ರ ಪ್ರ ಪ್ರ ಪ್ರಣೀತ್.
ಹ್ಮ್ ಆ ಕರೆಕ್ಷನ್ ಜೀವ ಪ್ರ ಪ್ರ ಪ್ರ ಅಂತ.
ಹ್ಮ
ಹ್ಮ್ ನೀ ಬರ್ತಂದ್ರ ನಿನ್ ನಾನೇ ಯಗ
ಎ ನೀವೆಲ್ಲ ನಮ್ಗೆ ಎಲ್ಲ ಕರ್ಕೊತೀರಿ ನಿಮ್ಗ.
ನೀವ್ ಬರ್ಲ ಅಂತ ಹೇಳ ನಮ್ಮಂದವ್ ಸರಿ ಹೆ ಬರ್ತೀರಿ ನೀವು ನೀವವು ನೀವು ನಿಮ್ ಬಾಸ್ ಅನ್ಕೋತ್ ನೀವು ಪಿಂಡ್ ಅನ್ಕೋತ್ ನೀವ್ ಹೋಗ್ರಿ ನೀವ್ ನೀಮ್ ಬಸಾ
ನಮ್ ಯಾರ ಬಾಸದರ ನಮ್ಗೆ ಯಾವ ಬಾಸ್ ಇಲ್ ನೋಡಪಾ.
ಗೊತ್ ಬಿಡೋ.
ಬಸ್ ಯಾರು ಹೇಳು.
ಸಂಗಟಿದ್ದರ್ ಬಾಸೆನ.
ಹ ಎಲ್ಲ ಸಂಗಟಲ್ಲ ಸ್ವಲ್ಪ ಇವರು ಸ್ವಲ್ಪ ಕಾಸಲ ಸ್ವಲ್ಪ ಕರದಲ್ಲ ಎಲ್ಲಾ ಕರದಲ್ಲ ಎಲ್ಲ ಅಲ್ಲ ನಾವೆಲ್ಲಾ ಕರದ್ರೆ ಸ್ವಲ್ಪ ಪ್ರಜ್ವಲ್ ಪ್ರಜ್ವಲತ್ತ್ಸತಿ ಕರ್ದ್ರೆ ಬರಲ್ ನೀವು ಅವರು ಬಾಸ್ರು ಪಿ ಬರೀ ಇಲ್ಲ ನಾನ ಪಟಕನ ಹೋಗತಿರ್ಲಾ ಅದಕ್ ಸ್ವಲ್ಪ ಮ ಬಾಸ್ ಹತಾರಲಾ ಅದಕ್.
ಅಲ್ ಬಾಜು ನಿಮ್ ತಯಾರಿ ಇರ್ತಲ್ಲ ಅದ ಚಲೋಕ್ ಹೋಗ್ಕ್ತ.
ನಿಮ್ ತಯಾರು ಇರ್ತಾರ ಅಂಗಡ ಈಕಡ ಬಾಜಕ ನಿಮ್ ತಯಾರು ಇರ್ತಾರ.
ನಿಮ್ ತಯಾರ ಪಾಪ ಅಷ್ಟೆಲ್ಲಾ ಕರ್ದ ಮೇನ್ ಹೋಗಿಂದ್ರಿ.
ಹಾ ಹಾ ಬರ್ ಬರ ಪಡಕಣ ಬರಲ್ಲ ಕಲಕ್ಲ.
ಏ ಮನು ಗಡಾಡ ಮತ್ರಿ ಮತ್ತ.
ನಮ ನಮ್ ನಾವ್ ಕಾಲೇಜ್ದ್ಗ ಟಾಪರ್ ಅಂದ್ರರು ಸಿರ್ಗ.
ಹೌದೌದು.
ಹ್ಮ
ವಾಕ್
ಹ್ಮ ನಂದಡಿ.
ನಿನಂದು ನಿನಂಚಿ ಪು ನಿನಂಚಿ ಪೂ.
ಇವು ತಳಸ ಪ ಜಾರತ.
ಹ್ಮ್ ಹ್ಮ್ ಹ್ಮ್ ಮತ್ರಿ ಶಿವ ಅವ್ರ ನಿಮ್ ಹೆಸರು ಶಿವ ತಗದತ್ರಿ.
ನನ್ ಹೆಸರು ಕೆಟ ಕು ಒಂತ ಕಾ ಕಾಟನ್ ಬಾಕ್ಸ್ ಇರ್ತ ನೋಡ್ರಿ ಕಾಟನ್ ಡಬ್ಬಿ‌.
ಹಾ ಹಾ ರೀ.
ಡಬ್ಬಿ ಬಹಳ ಉಪಯ ಉಪಯೋಗ ಬರ್ತಾರೆ ರೀ. ಅಂದ್ರ.
ಹ
ಹ್ಮ ನೀವ್ ಮತ್ತ ಬಂದಾಗ ಹಡಸ್ತಿರಲ್ರಿ ಅದ್ಕ.
ಹ ಏನ್ ಏನ ಇಲ್ರಿ ಹಾ ಏನ ಇಲ್ರಿ ಹೆಸ
ಇ ಕಡೆ ಮಾಡಳಿ ಬತ
ಆಯ್ತ ತೋರ ಆಮೇಲೆತುರಿ ತಲ.
ಆಯ್ತು.